ಹಲೋ ಬ್ರೋ
ಹೇಳಿ ಬ್ರೋ
ಹಾ ಬ್ರೋ
ಹಾ ಹೇಳಿ ಬ್ರೋ
ಏನ ಮಾಡ್ತಿದ ನಿವ ಇಬ್ಬರು
ಏನ್
ಹಾ ಏನಿಲ್ಲ ಬ್ರೋ ಊಟ ಆಯ್ತು ಬ್ರೋ
ಹ್ಮ ಆಯ್ತು ಬ್ರೋ ನಿಮ್ದು
ನಮ್ದ್ ಆಯ್ತು ಬ್ರೋ ಇವಾಗ ಎಲ್ಲಿರದ ಬ್ರೊ ಹಾ ಆಡ್ತೀವಿ ಬ್ರೊ ನೀವ್ ಬ್ರೋ
ನಾವ್ ಆಡ್ತೀವಿ ಬ್ರೋ
ಹಾ ಇವಾಗ ಏನ್ ಮಾಡ್ತಿರಿ ಬ್ರೊ.
ಏನಿಲ್ಬ್ರೊ ಸ ಗದ್ಯಾಗ್ ತಿರ್ಗ್ಯಾಡ್ಯಾದ್ ವಾಕಿಂಗ್ ಮಾಡ್ತಿದ್ದಿನ್ ಬ್ರೊ.
ಹ ಬ್ರೋ ಮುಂದಕ್ ಸ್ಫೂರೋಟ್ಸ್ ಹೊಯತಿರಿ ಬ್ರೋ
ಹೋಗಿದ್ದೆ ಬ್ರೋ ನೀವು
ನಾವು ಹೋಯ್ತು ಬ್ರೋ
ಪ್ರಿಪೇರ್ ಆಡ್ತೀವಿ ಬ್ರೋ
ಹಾ ಬ್ರೋ ನೀವು ಬ್ರೋ
ನಾವ್ ಆಡ್ತವಿ ಬ್ರೋ ಲೇವ ಎಷ್ಟ ಬ್ರೋ
ನಿಮದ ಎಷ್ಟ ಬ್ರೊ
ನಮ್ದ್ ಅರವತ್ತು ಎಂಟ ಬ್ರೊ
ನಮ್ದ ಎಪ್ಪತ್ತೆಂಟು ಬ್ರೋ
ಓ ಬ್ರೋ ಆಯ್ತ ಬ್ರೊ ಏನ್ ನಡಸಿದಿಬ್ರಾ.
ಏನ ಇಲ್ಲ ಬ್ರೋ.
ಹಾ ನಾಗೇಶನ್ ತಿದನಲ್ಲಿ ಬ್ರೋ ನಿಮ್ ಬೆಲ್ ಇರ್ತನಬ್ರ ವಾಯಿ ಬಲ್ ಕಲ್ಸ್ತ್ ಏನಾ.
ಹಾ ಬ್ರೋ.
ಎ ಎಲ್ಲಿದ್ದಾನೆ ಬ್ರೋ.
ಹಾ ಇವ ಅವ ಸಾಲೆಲ್ಲಿದಿನಿ ಬ್ರೋ.
ಹಾ ಯಾಸ್ಕೂಲ್ ಬ್ರೊ.
ಹಾ ಹಾ ಇದೇಕ್
ಹಾ ನಿಮ್ದ್ ಸ್ಕೂಲ್ ಬ್ರೊ. ಹಾಂ ನಾಮ್ ಹ್ಮ್ ಮುಂದುಕ್ ಕಾಲೇಜ ಬ್ರೋ.
ಇಲ್ಲೇ ಶಾಪುರ್ ಹಚ್ಚ್ಬೇಕು ಬ್ರೋ.
ಹಾ ಹಾ ಸಂಪ್ಯಾಬ್ರೋ ಸಂಪ್ ಪ್ಪೆ ಅಂತಿದ್ನಲ್ ಬ್ರೋ ಅವ್ನು.
ಹಾನು ನಮ್ ನಮ್ ನಮ್ ಜೋಡಿನೆ ಅಸ್ತಿನ ಬ್ರೋ.
ಏ ಆ ಶಿವಪಾಟಿ ಕಾಂತಿದ್ನಲ್ಬ್ರೋ ಅವನು.
ಅವ್ನು ನಮ್ ಜೈತಾನೇ ಬರ್ತೀವ್ನ್ ಬ್ರೋ. ಯಾರ್ಗೆ.
ಎಲ್ಲಿದ್ದಿ ಬ್ರೋ ಈ ಸದ್ದ ಕಾಣಲ್ಲಲ್ಲ ಎಲ್ಲಿ.
ಹ ನಾವು ವಿಚೆಯಲ್ಲೀ. ಇಲ್ಲಿ ಬ್ಯಾರೆ ಬೈಕ್ಕ್ ತರಕ್ ಬಂದಿನ್ ದಿವಿ ಬ್ರೋ ಅಂಗಡಿಯಲ್ಲಿ.
ಹ ನಾ ಶಾಲಿನ್ ಇದೀನ್ ಒಬ್ರೋ ಬರ್ತ್
ಹಾ ಬರ್ತೀವಿ ಬ್ರೋ ಎರಡೇ ನಿಮಿಷ ತಡಿ ಬರ್ತ್
ಆಯ್ತು ಬ್ರೋ ಬಾ ಬ್ರೋ.
ಹಾ ಯಾರ್ ಲೇ ಯಾರ ಎ ಒಗ್ ನಿಮ್ ಕ್ಲಾಸ್ ಗೂಗ್ಲಿ ಅಲೋ. ಬ್ಯಾಯೆ ಮಾತಾಡ್ತೀನಿ ನೋಡ್ ಇ ಬ್ರೋ.
ಆರು.
ದಾವ ದಾಯ.
ಆನ್ಡ್ರಿ.
ಹ ಏನ್ ಒತ್ಬೇಡ ಅಷ್ಟೇ ಮಾತಾಡು. ಹಲೋ. ಹಲೋ ಬ್ರೋ ಅನ್ನು. ಏನ್ ಮಾಡಕುಂತ್ ಬ್ರೋ.
ಯಾರ್ ಬ್ರೋನಿ.
ನಾ ಇವರ್ರೀ. ನಾ ಶಿವ್ರಾಜು.
ಯಾ ಶಿವರಾಜ್ ರ್ರೀ.
ಹಾ ಅವ್ರೇ
ಹಾ
ಶೂರ ಆಯ್ತ ತೊಗಿರಿ ನೀವ ಯಾರದ.
ಕೂಡ ಬ್ರೋ.
ಹಾ ಎಲ್ರಿ ಸ್ವಲ್ಪ ಅಂಗಡಿ ಪೈಪ್ಸ್ ತಾರಕ ಬಂದನ್ರರಿ.
ಹ ಹ ಬ್ರೋ ಆಯ್ತ್ ಬ್ರೋ. ಏನ್ ನಡೆಸಿದಿ ಬ್ರೋ.
ಏನಲ್ಲ ಬ್ರೋ ಇದು ಯಾರದ ಬ್ರೋ ಫೋನು.
ಯಾರರ ಹೇಳಿರ ಬ್ರೋ ನಂದೇ ಫಸ್ಟ್ ಟೈಮ್ ತೊಗೊಂಡೆ ಬ್ರೋ.
ಆಯ್ತಾ ಪಾರ್ಟಿ ಬ್ರೋ ಹ ಬಾ ನೀ ತುಂಬ
ಏನು ಬಟ್ಟ ನೀ ಸ್ಕೂಲಲ್ಲಿ ಇದ್ದಲ್ಲ ಬ್ರೋ ಶಿವ ನಾಯ್ಕ ಅಂತ ಬ್ರೋ. ಹ ನಿಮ್ಮ ಸ್ಕೂಲಲ್ಲಿ ಇದ್ದಲ್ಲ ಬ್ರೋ ಶಿವ ನಾಯಕ ಅಂತ.
ಹಾ ಹೇಳಿ ಬ್ರೋ.
ಅವನ್ ಎಲ್ಲಿ ಇವಾಗ.
ಅವ್ನ ಮನೆಯಲ್ಲಿ.
ಮನೆಯಲ್ಲಿ ಕರ್ಕೊಂಬರುಕಕ್ತಾನೆ ಬ್ರೋ.
ಹಾ ಕ್ರಿಕೆಟ್ ಆಡಕ್ ಹೋಗಿದ್ದೀರ ಬ್ರೋ.
ಹ್ಮ ಬ್ರೋ ಕರ್ಕೊಂಡ್ ಬರೋಗತಾನೆ ಬ್ರೋ.
ಅದೇ ತಾನ ಹೇಳಿದ್ದನ್ಲ ಬ್ರೋ ಕ್ರಿಕೆಟ್ ಆಡಕ್ ಹೋಗಿದ್ದೀನಿ ಬ್ರೋ.
ಹ ನೀವ್ ಹೇಳಿ ಬ್ರೋ.
ಇಲ್ಲಿಗ ಅಂಗಡಿಯ ಎಲ್ಲಿ ಇದ್ದೀವಿ ಬ್ರೋ.
ಹ್ಮ ಯಾವ ಅಂಗಡಿ ಬ್ರೋ.
ಹಾ ಇಲ್ಲಿ ಹೊಸ ಅಂಗಡಿ ಬ್ರೋ.
ಬ್ರೋ ಬರೆಂಡೇ ಬ್ರೋ
ಅಲ್ಲೇರು ಬ್ರೋ. ಹೊಂಟಿದೀನಿ ಬ್ರೋ. ಹಾ ಪೈಸ. ಬಜಾಸೆ ಪೂರ ಪೂರ ಹಾ ಬ್ರೋ.
ಶಾಲಿ ಮ್ಯಾಲ ಇರ್ತೀನಿ ನೋ ಬ್ರೋ
ಹಾ
ಬಾ ಬ್ರೋ ಶಾಲಿ ಆಗತಿದನ್ ನೋಡ್ ಬ್ರೋ.
ಹಾ ಬಾ
ಹಾ ಆತ್ ಬ್ರೋ ಏನ್ ಮಾಡ್ತಿದೆ ಇವಾಗ.
ಏನಲ್ಲ ಬ್ರ ಏನ್ ಹೇಳಲ್ಲ ಬ್ರೋ ಬೈಕ್ ಹೋಗಕ್ ತರಕ್ ಹೋಗಿದ್ದೆಬರು
ಹಾ ಆಯ್ತು ಇಬ್ರು ಸಣ್ಣ ಮಗ ನೋ ಬಾಬ್ ಬಾ ಬ್ರ
ಹಾ ಇಲ್ಲ ಇಲ್ಲ ಅದು ಸಕ ನಾನ ಬಲಿದ್ದೀಿನಿಬ್್ರೋ
ಆಬ್ರಾ
ಇಲ್ಲ ಇದ್ದೀನಿಬ್ರಾ
ಹಾ ಬ್ರ ಎಲ್ಲಿ ಕಾಣಲ್ಲ ಅಲ್ವಾ
ಸಡಿ ಬ್ರ ನ ನಾನ್ ಇವಾಗ ಬಟ್ ಇವಾಗ ನಾನು ಅಂಗಡಿಯಲ್ಲಿ ಇದ್ದೀನಿಬ್ರೋ ಯ ಯಾವ ನಿಮ್ಷ ಇ ಇಬ್್ರರು
ಆಯ್ತು ಬ್ರೂ ನಾ ಬತ್ತಾಗಿ ಸಾಲಿ ಮ್ಯಾಗಿದ್ದೀ ನೋಡ ಬ್ರರು
ಹಾ ಅಬ್ರೋ
ಯಾರ ನಗ್ತಿದಬ್ರ ನಿಮ್ಮ್ ಹತ್ರ
ಹ ಕೊಡಂಗ ಹ್ರ ಕಳ್ಕಂಬ ತೋರಿಬ್ರರು
ಬುಡವಳಬ್್ರ
ಹ ಬ್ರಲ್ತ ಅವಬ್ರು
ಹಾ ಆಯ್ತು ಬ್ರೋ ಜಲ್ಲು ಪಾ ಅಪರ ಸಾಲಿ ಮ ಎ ದಿನ ಬ್ರ
ನಿಮ್ದ ಯಾವರೊಬ್ಬ್ರ ನಿ ಯಾವ ಈ ಕಣ್ಣಿನ ತಂದರಪ್ಪ ಕಸವು ನಮ್ದು ಕಕ್ಷರಿಬ್ರು
ಆ ನಿಲ್ ಮಾಡ್ ಿದಾರಾ
ತಾಗ
ನೀಂತ ಏನ್ ಮಾಡ್ತಾರವಾ
ಹಾ
ಹ್ಮ್ ಬತಾಯ ಇಲ್ಲಿ ನಿಲ್ ಚಿಕ್ಕಾಪಟ್ಟ ಮಾಡ್ತಿದಾರ ಒಬ್ರು
ಹಾ ಹಾ
ಹಲಬರಾ ಇಲ್ಲಿ ಬಟ್ಟಾಗೆ ಚಿ ಕಬ ಅ ನೀಲ್ದಂಡು ಮಾಡ್ತಿದಾರಬ್ರೊ
ಅವ ತ ಬೀಡ
ನಿಮೇಲೆಬ್ರೋ ನೀ ಮಾರ್ತಿದಾರ ಬ್ರೋ
ಹಾ ಇಲ್ಲಿನ ಕೂಡ ಸಿಕ್ತ ಸಿಕ್ ಕಾಟ್ ಾಳ್ ಇಲ್ಲಿನ್ನು ಕೂಡ ಮಾಡ್ತಾರಬ್ರೋ
ಆಯ್ತುೋ ಬಾಬರು ಇಲ್ಲ ಸಾಲಿಮಾಗಗಿದ ನೋಡ ಬ್ರೊ
ನಾ ಗುಡಿ ಕಟ್ಟ ಕಟ್ಟಿ ಮಾಡ ನೋಡಿ ಬ್ರೋ
ಹ ಬ್ರೋ
ಇಲ್ಲ ಕಟ್ಟಿ ಮಾಡಿದ್ದು ನೋಡಿಬ್ರೋ
ಹ್ಮ್ ಆಯ್ತ ಬ್ರೋ
ಕಕ್ಕ ನಂದಿಲ್ಲ ಹಾ ಇಲ್ಲ ನೋಡಿ ಬ್ರೋ
ಹಾ ನೋಡ್ತನ ತಡಿ ಬ್ರೋ ಕಿ ಕಟ್ಲ ಇಲ್ಲಲ್ಲವಾ
ಆದ್ರೆ
ದಹಾಜಲ್ಲ ಬ್ರೋ
ಹ ಬ್ರೋ ಅವ ಈಗ ಹ ಇಲ್ಲ ಬ್ರೋ
ಹ ಕರ್ಕಂಬ್ರ ಹಕ್ತಾನೆ ಯಕ ಈ್ಸಲ್ ಸಾಲಿ ಹತ್ರ ಶಾಲ ಮ್ಯಾಗಿದೀನೋ ಬ ಬಾ ಬ್ರೋ
ಹಾ ಅಬ್ರೋ
ಬಾ ಬ್ರೋ ಬಾ
ಹ ಬ್ರೋ
ಆ ಹ್ಮ್ ಎಕ್ಕ ಪಟ್ಟ ಕಿರ್ಕ್ ಮಾಡ್ತಿದಾನೊಬ್ರ ಒಬ್ಬಸೋರ್ ಬಂಡಿದಾನೆ ಹೆಚ್ಚ ಮಂತ್ರ
ಹಾ ಇರಿ ಬ್ರೋ
ಹೆಚ್ ಎಂ ಅಂತ ಚೋರ್ ಬಂಡಿ ತಾನ ಬ್ರೋ ಶತ್ ಕಪಡೆ ಕೆೇಳಕ್ ಮಾಡ್ತಾರ
ಹ ಬ್ರೋ
ಹ ಹೆಚ್ ಎಮ್ ಅಂತ ಬಂದಿದಾನೆ ಬ್ರೋ ಒಬ್ಬ
ಚಿಕ್ಕಪಡಿ ಕಿರ್ ಕಿರ್ಕ್ ಮಾಡ್ತಾನ ಬ್ರೋ
ಹಡ
ಸಾ ಹುಡುಗರಿ ಸುಮಸುಮ ರ ಇತೆ ಅಮ್ರ ಎನ
ಹಲೋ ಬ್ರೋ
ಹ
ಬ್ರೊ
ಹಾಯ್
ಎಲ್ಲಿದ್ದಿ ಬ್ರೋ
ಹ ಮಾಡ
ಬಾ ಬ್ರೋ ಚ ಸರಿ
ಆ ಬ್ರೊ ಇಲ್ಲಿ ಬರ್ರಿ ಬ್ರೋ ಹಾ
ಏನ್ ಮಾಡ್ತಿದೀ ಬ್ರೋ
ಏನಿಲ್ಲ ಬ್ರೋ ಹಿಲೆ ಸುಮ್ ಗದ್ದೆ
ನಾವ್ ಹೆಂಗ ನಮಕ ಬ್ರೋ ಈಗ
ನೀವ ಅಲ್ಲ ಫೋನ್ ಕೆಳಗಿಟ್ಟಿವ ಬ್ರೋ
ಆಯ್ತ ಬ್ರೋ ಫೋನಲ್ಲಿ ಇಡ್ಬೋದು ಬ್ರೋ
ಅಲ್ಲೇ ನೋಡಿ ಬ್ರೋ
ಒಂದು ಸ್ವಲ್ಪ ಲೈನನ್ ನೀ ಬ್ರೋ ಇಳಿತಿದೀನಿ
ಆ ಬ್ರೋ ಅ ಆ ಸುಮ್ನೆ ಕುಂತಿದ್ದೆ ಬ್ರೋ ನೀವೇನು ಮಾಡ್ತಾ ದ್ದೀರಾ ಬ್ರೋ ಅಲ್ಲಿ ಅಲ್ಲೇನು ಮಾಡ್ತಾ ಇದ್ದೀರಾ ಬ್ರೋ ನೀವು
ಹಾ ಬ್ರೋ ಹತಬ್ರು ನೀವು ಏನ್ ಮಾಡ್ತಿದೀಯ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾವ್ನೆ ಬ್ರೋ ಅವನು
ಯಾರಿ ಬ್ರೋ ಬ್ರೋ ಇಲ್ಲಿ
ಹಾ
ಈ ಕಾಮಿಡಿ ಮಾಡ್ತಾ ಇದ್ದಾರೆ.
ಏನ್ ಬ್ರೋ
ಇಲ್ಲಿ ತುಂಬಾ ತುಂಬಾ ಕಾಮಿಡಿ ಇದ್ದಾರೆ ಬ್ರೋ
ವೈತ್ಯಾ ಬ್ರೋ ಇಲ್ಲಿ ಚಿಕನ್ ಮಾಡಿದಾರ ಗದ್ದೆಯಲ್ಲಿ ಉಣ ಬಂದಿದ್ದೇ ಬ್ರೋ ನೀವು
ಹಾ
ಆಯ್ತು ಬ್ರೋ ಏನ್ ಮಾಡ್ತಿದ್ದೀಯಾ
ಹಾ ಹೇಳಿ ಬ್ರೋ ಹಲೋ ಬ್ರೋ
ಯಾಕೆ ಬ್ರೋ,
ಅ ಬ್ರೋ
ಹಲೋ ಬ್ರೋ ಇಲ್ಲಿ ಸಿಕ್ಕಾಪಟ್ಟ ತಿಂಕ ಬಿಡ್ತಿದ್ದಾರೆ.
ಅವರು ಯಾರು ಬ್ರೋ ಬ್ರೋ ಅಮ್ಮ ಬ್ಯಾಡ್ರೋ.
ಯಾರೋ ಬೆಂಕಿ ಬೆಂಕಿ ಪಟ್ನ ತಂದ್ ಬ್ರೋ.
ನಾವು ಕೂಡ ತುಂಬಾ ಅಲ್ಲಿ ಸಿಕ್ಕೋ ಬಿಟ್ಟಿ ಬಿಟ್ಟಿದೀವ್ ಬ್ರೋ.
ಹ್ಮ್ ಹಿ ಹಿ ಹಿ ಬರ್ತ್ಯ ವಿಜಯನಗರ. ಬ್ರೋ ಬ್ರೋ ಕಟಾಯ್ತು ಅಲ್ಲ. ಏನ್ ಬ್ರೋ ಊಟ ಆಯ್ತ್ ಬ್ರೋ.
ನಿಮ್ದು ಬ್ರೋ
ಹ ಆಯ್ತು ಬ್ರೋ ನಿಮ್ದು
ನಮ್ದು ಆಯ್ತು ಬ್ರೋ.
ಮಾಡಕ್ ಕುಂತಂಡ್ರ ಪ್ರಿಂಟರ್
ನಾ ಸೂಪರ್ ಇಕ್ಕೇನಿ.
ಏನ್ ಬ್ರೋ. ಇವ್ನ್ ಯಾಲೋ ಮಲ್ಲಾ ಮಂದಿ ಸಿಕ್ಕಾಪಟ್ಟಿ ನಾನು ಮಲ್ಲ ಬಂದಿ ಸಿಕ್ಕಾಪಡಿ ಕಿರಿಕ್ ಮಾಡ್ತಿದ್ದೇನೆ ಬ್ರೋ.
ಇಲ್ಲಿ ಬ್ರೋ ನವು ಮದನ ಕೂಡ ತುಂಡ ಇದ ಸಿಕ್ಕಾಪಟ್ಟೆ ಅಷ್ಟೇ ಲೈನಲ್ಲಿ ಇರಿ ಬ್ರೋ
ಆಯ್ತ ಬ್ರೋ ಓಡಿ ಬ್ರೋ ಸುಮ್ ನಮ್ಗ ತಿಕ್ಕ್ ಪಡಿತತೆ ಅಷ್ಟೇ
ಹಾ ಬ್ರೋ ಹೇಳಿ ಬ್ರೋ ಇದು
ಓಡ್ತ್
ನಾ ಇಲ್ಲಿ
ಸಿಕ್ಕಾಪಟ್ಟಿ ಕಿರಿಕ್ ಮಾಡ್ತಿದಾರೆ ಬ್ರೋ ಅವರ
ಸಿಕ್ಕಾಪಟ್ಟೆ ಬ್ರೋ ಮಾಡಿದರು ಬ್ರೋ ತಿಂಡಿ ತಿಂದ್ರ ಬ್ರೋ
ಹ್ಮ ತಿಂಡಿ ತಿಂದೆ ಬ್ರೋ ನೀವು
ನಮ್ದ್ ಆಯ್ತು
ನಮ್ದು ಜಸ್ಟ್ ಆಯ್ತ ಬ್ರೋ
ಏನ್ ಉಂಡಿದ್ದಿ ಬ್ರೋ ಹಾ ಎಲ್ಲ ಎಲ್ಲ ಊಟ ಗೀಟ ಚೆನ್ನಾಗಿತ್ತು ಬ್ರೋ
ಈಜಿ ಬ್ರೋ ನಿಮಗೆ
ನಮ್ಗೂ ಇತ್ತು ಬ್ರೋ ಆದ್ರ ಬಟ್ಟ
ಓಕೆ ಬ್ರೋ ಬ್ರೋ
ಹೆಲೋ ಬ್ರೋ ಎಲ್ಲಿದ್ರಿ ಬ್ರೋ
ಊಟ ಆಯ್ತಾ ಬ್ರೋ
ಆಯ್ತ ಬ್ರೋ ನಿಮ್ದು
ನಿಮ್ಮ ನಮ್ದು ಆಯ್ತ ಬ್ರೋ ಜಸ್ಟ್ ಅಲ್ಲಿ
ಹಾ
ಜಸ್ ಆಯ್ತ ಜಷ್ಟ ಆಯ್ತು ಬ್ರೋ ತಿಂಡಿ
ಹಾ ನಿಮ್ಮ ನಿಮ್ಮದು ಬ್ರೋ
ನಮ್ದು ಆಯ್ತು ಬ್ರೋ ಜಸ್ಟ್
ಹಾ ಇವಾಗ ಏನ್ ಮಾಡ್ತ್
ಏನಲ್ಲ ಬ್ರೋ
ಹಾ ಇವಾಗ ಎಲ್ಲಿರದು ಬ್ರೋ
ಸ್ಕೂಲಲ್ಲಿ ಬ್ರೋ.
ಎನ್ನ ಬ್ರೋ
ಇವಾಗ ಅ ಅಲ್ಲಿ ಏಕ್ ಇರುನ ಮ್ಯಾಲಿ ಬಿದ್ದಿ ರಲ ಅದು ನಾ ನೀವು.
ಅಷ್ಟ ಲೈನ್ ಮ್ಯೂಲ್ಗ ಇದ್ದ ಬಿಡೋ ಸ್ವಲ್ಪ.
ಎದು
ಕೀಯಾ.
ಎ ಎಲ್ಲಿ ಇಲ್ಲ ಬ್ರೋ ಇಲ್ಲೇ. ಸಾಲಿ ಹತ್ರಾನೇ ಇದಿನಿ ಬ್ರೋ ಹಾ ಬ್ರೋ ಈ ಬಿ ಹಲೋ ಬ್ರೋ. ಹಾ
ಎಲ್ಲಿ ಕಾಣ್ತಾ ಇಲ್ಲ ಅಲ್ಲ ಎಲ್ಲಿ ಚಿಕಾ ಶಿಕಾಪಟ್ಟೀ ಕಿರ್ಕ್ ಮಾಡ್ತಿದ್ ರಾ ಹಲೋ ಬ್ರೋ.
ಹಲೋ ಹೆಲೋ ಬ್ರೋ ಎಂಟ್ನೆ ಕ್ರಾಸ್ ಬಲ್ಲಿ ಬರ್ರಿ ಬ್ರೋ.
ಅ ಬ್ರೋ ಬಾ ಬ್ರೋ
ಓ ಬ್ರೋ ಆಕಡೆ ಗಾಡಿ ಹಾ ಇಕಡ್ ಗದ್ದೆ ಅಲ್ಲಿ ಬರ್ರಿ ಬ್ರೋ.
ಹಲೋ ಬ್ರೋ.
ಹೇಳ್ತೀನಿ ಬಿಡು
ಹಲೋ ಬ್ರೋ ಹಲೋ ಬ್ರೋ.
ಏ ಮೊನ್ಯಾ. ಕಟ್ ಮಾಡಾ ಹದನಾಕ್ ನಿಮಿಷ ಆತದ್ ನಿಂದ್ರು. ಕಟ್ ಮಾಡ್. ಏ ಮೊನ್ಯ ಲೇ, ಬಾ ಬ್ರೋ ಬ್ರಾ ಬ್ರಾ
ಹಂಗ್.